ಮತಾಾರೀ ನಿರಂಜನ ಮಾತಾರೀ
ಕೇಳ್ತೀರಾ
ಕೆತಕ ಮಾತ ಇದು ಯಾವ ತರ ಹುಚ್ಚಾಯ್ತು ಹ ಆಯ್ತು ಗಾಪ್ ಪಬಡಿ ಹಏ ನಲ ಇನ್ನೇನಾ ಕುಂತರೋದ ತಿನ್ಕ ತಿನ್ಕೊಂಡು ಮಧ್ಯಾಹ್ನ ಕಊಡ ಮಾಡೋದು ಕೊಚಿರೋದು
ಏನ್ ಮಾಡ್ತವಿ ಈಗ
ಹ್ಮ ಏನ ಮಾಡ್ತಾರ ವಿಷಯ ಹೇಳಿ ಅದನಾರವಿ
ಹಷ್ಟ ಹಸು ಹಸು ಏನ್ ಮಾಡದಪ್ಪ ಅಂತ
ಹ ಸು ನೀ ಎಲ್ಲ ಉಲ್ಲ
ಈರುಳ್ಳಿ ಹಾಕಿದಿದ್ದಾರೆ
ನೂರ ಎಂಬತ್ತು ರೂಪಾಯಿ ಕಾಲ
ಎಳ್ ತಕೊಂಡ್ರಿ
ಹ್ಮ ಚಿನ್ನಂತಪ್ಪೀಸ್ಕ ಮದು ಚನ್ನ ಚಿನ್ನ
ರ್ ಮಸ್ತ್ರಿ ಇ ತು
ಅದ್ನ್ನೇ ಒಂದ್ ಕಂತ ಕಟ್ಕ ಬಂದ ಈಗ ಹದ್ನೇದಗ ಬಂದ್ಬಿಟ್ಟಿನಿ ಈಗ ಎಲ್ಲ ಕೋಸಸ ಮೇಯತಾವ ನಮ್ಮ ಅವನು ಅ ಮೇದರಾ
ಹ ಬಲ್ ಕಟ್ಟ
ಜಾರ್ ಕಡೆ ಬೇಕು ಒಂದ್ ತಿಂಗ
ನನ್
ಏನ ಕೆಲ್ಸ
ಇನ್ನು ಬಿಟ್ರ ಇನ್ನು ಮೂವೀ ಅಲೆ ಇದೇನೆ
ಹ್ಮ್ ಐದು ಮಾಡ ವೈರಐತಿನ
ಈರುಳ್ಳಿ ಹಕಳೋದಕ್ಕ
ಈರುಳ್ಳಿ ಆಕ
ಯನು ಬರೋಕ ಮ ಜ ಕಲಕೃತಿ ಇದು ಹಲೋ
ಹ್ಮ ಬಂದರಲ್ಲ
ಅದೇ ಎಷ್ಟ ಪೇರೆ
ಯಾರ ಸಲ್ವಾ
ನಂಗ ಕೇಳ್ಸತ್ತ ನಿಂಗ ಕೇಳ್ಸರ ಮಗದ ಹಾ
ಕೇಳ್ಸುತ್ತ ಕೇಳ್ಸುತ್ತ ಆರಾಮ ಮಾತಾಡೂ
ಅಷ್ಟಪೇರುವ ಕಾಣದೇರವಲ್ಲ ಅದೆ
ಅಡಿಯಾ ತಲ್ಗೊಂಡನ್ ಬಂದಾವ
ಅದ್ಕ ನಾವ ಯಾವ ಬರಲ್ಲ್ ಕಿತ್ತರ ಇರೋ ಕಳಿತ ನೋಡ್ದಿ ಅದೇಕಬ್ ಬರದಲ್ ಚಿತ್ತರ್ ಹೊತಿದಿ ಏನು ಏನೋ
ಹಲಾರ್ ಬಂದ್ಬಿಡುದ ಜಾಸ್ತಿಗೆ
ನಿಂಗ ಬಯಂದನಾ
ಹಿಂಗ ಮಲೇಶ ಅಷ್ಟೇ ಬಂದರೆ
ಹ್ಮ್
ಚೆನ್ನು ಮೈಂದಾನ ಒಳಕ
ಬ್ ಕೆಳಗಸ ನ್ಬ ಬಿಟ್ಟ ನ ಒಳ ಕಡೆ ಒಳಗೆ ಇದ್ರು ಮ ನಂಗಗೆ ಮಾಡ್ಕೊಡು ನಂಗ್ ಮಾಡ್ಕೊಡು ನಾ ಮಾಡ್ತನಿ ಅಂತ ಹೆಲೆನ್ ಇದ್ರ ಬಗ್ಗೆ ಮಾತಾಡಾಗಿರೋದಾ
ಹ್ಮ್
ಇದ್ರೆ ಹೆಸರುಳಾಗಿಲ್ಲ
ನಿಮ ಚಿನ್ನ ಬಂದಿದ್ದನಪ್ಪ ಅಂದೆ
ನಮ್ ಚಿನ್ನು ನನಂದು ಇಷ್ಟ ಮತ
ಒಳ
ಯಾಕ ಸರಿಯ ಕೇಳಲ್ವಾ
ನಗೆ ಕೇಳ್ದತ್ ನಿನ್ ಕೇಳಲ್ವಾ
ಇನಿಸಿ ಮಾಡಾದಾರ
ನಾವ್ ಅದ್ಲೆ ಮಾತಾಡ್ತಾವಣಿ ಹಂಗ ಕೇಳ್ತಿಲ್ಲ ಅದು
ನೋಡ್ ಅಡೆ ಎಷ್ಟು ಆಯ್ತು ನೀ ಮಾತಾಡು ಮೇಲೆ ಗ್ಯಾಪು
ಹಿಂಗ ಕಟ್ ಕಟ್ಗ ಕೇಳ್ಸತ್ತ ಮುಗ ಟವರ್ ಇಲ್ ಬಣ ನೋಡಿ
ಇಲ್ಲ ಇಲ್ಲ ನಂಗ್ ಸರಿಯಾಗಿ ಕೇಳಿಸ್ತದ ಹಂಗೆ ಗತ್ತ ನಾ ಮಾತಾಡಿದ್ಮೇಲೆ ಎರಡ್ ಮೂರ್ ಸೆಕೆಂಡ್ ಅಂತೂ ಮಾತಾಡ್ತದೆ
ಆ ಮಾತಾಡೆಯತಣಿ ಬದಲಿಯತು ಅದು
ಸರಿಯ ಲಾಗಲ್ಲ ಸರಿ ಈನು ಪಿಕ್ಸ್ ಮಾಡಿದ್ದ
ಮಂತ ಇನ್ನನ್ ಸಮಚಾರ ಏನ್ ಮಾಡಿದಾರ ಹೊಳಕ
ಯಾರು ಮನೆಗಿರ ಇಲ್ಲ ಔಷಿ ಹೊಡಬೇಕು ಈರುಳ್ಳ ಈಗ ಕೆಂಚು ಕೆಂಚು ತಂದಡದ ನಮ್ದ ಅಂಗೆ ಅದ ಎಲ್ಲ ಪೋಯ ಗೊಬ್ಬ್ರ ಇಡ್ಬೇಕು ಗೊಬ್ಬರ ಇಡಬೇಕ್ಕು ಬತ್ತವ್ರು ಯಾರು ಬನ್ನಿಲ್ಲ
ಇಪ್ಪೆ.
ಏ ನಮ್ಮ ಮಾವ.
ಬೆಳಿಗ್ಗೆ ಬತ್ತಿ ಬೆಳಿಗ್ಗೆ ಒಂಬತ್ತು ಗಂಟ ಬೆಳಿಗ್ಗೆ ಕರೆಂಟು ಬೆಳಿಗ್ಗೆ ಇಟ್ಬಣ ಅಂತಂದ್ರು ಸದ ಇಲ್ಲಗಾರ ಏನ್ ಮಾಡ್ತಿದಿರ. ನೀ ಇಟ್ ಇತ್ತುು ಚೆನ್ನಾಗ ಇಬ ಆಯ್ತು.
ಎಷ್ಟೊತ್ತನ್ ಕರಂಟ ನಿಮ್ಗ
ಬೆಳಿಗ್ಗೆ ಮುನ್ನೂರು ಸೆಕೆಂಡ ಯಾರ್ದು ಏನು
ಬ್ಯಾಟ ಮಾಡ್ಯಾವನ.
ಹ್ಮ್ ಹಾ. ಹೆಂಗ ದು ಸಿಂಗಲ್ ಬಿಡಿಯ
ಹ್ಮ ಆಮಲೆ ಎಡು
ಎಷ್ಟಕ್ ಎಷ್ಟಕ್ ಬತ
ನಲ್ವತ್ತು ಬಿಡ್ ಬಂದವ ಅಷ್ಟಿಗೆ
ಹ್ಮ್ ಎಷ್ಟು ಬಷಮುಟೆ
ಹ್ಮ್ ಹ್ಮ ಇವಾರ ಮಟ
ನೋಡ್ದೆ ಅದ್ ಹಂಗೆ ಬಿಟ್ಟಿದ್ರ ಜಾಸ್ತಿ ಸ ಇನ್ನು ಅ ಇದೇ ಎಡ್ಕ ಮದ ಇರು ಅೇ ಎಡ್ಕ ಮಾದ ಇರಾನು
ವಚ್ಚದಕ್ಕ ಅದಕ್ಕೆ ನೀರು ಇದಕಣ ಅದಕ್ಕೆ ಆಷ್ಟ ಎಲ್ಲ ಕಾಕಿಕ
ಅದ ಅದಿಕಪ್ಪ ವೇಷ್ಟು ಹ
ಹ
ಆಾ
ಮಳೆ ಸುಮಾರ ಗ ಆಾಚೆ ನಿಮ್ಗೆ ರಾತ್ರಂದ
ರಾತ್ರಿಲ್ಲ ಬೆಳಿಗ್ಗೆ ಎಏಡು ಗಂಟೆೆಗೆ
ಸುರಗಿರಿ ಕಂತಿ ಮಲಾವವಚ
ಸುರಿಕತಿ ಲಖುವಾಸ
ಅನ್ ಬಂದ್ ನಿಂತಾಯತು
ಬೋಡಿಿದ ನೀರು ಸುಮಾರದು ಆಮಲ್ದದು
ಹಾಟ್ ಕಡ
ಮದ್ ಅದೇಾವ ಗ್ಯಾರಂಟಿ ಮೇಲೆ ಪುನವರ್ಷನ ಬಿಡ್ರಿ
ಹ್ಮ್ ಎಲ್ದಗ ಒಂದಕ್ಕೆ ಬಿಡೋದು ಎರಡ ಬಿಡ್ಬನಲ ನಾಳಕ್ ಪತನ ಎಲ್್ದು ಒಂದ ಳ
ಯಾವ್ದದ
ಮ ಚಲ್ಲ
ಅ ಅಲ್ಲಿಂತಂದ
ಳ ಎ ಪೂರ್ವಡ್ತಾಯಲೆ
ಇಲ್ಲಿ ಹೇಳಿದಾವ ಕುಳಿಯೋ
ರಾಟ
ಮೂಡ್ ತಟ್ಲು ಎಡಿದಾವ
ಜವ ನೀ
ಏಡಲ್ಗ ಎಡ ಮುಟ್ರಿದವ
ಸರ್ಲಿಲ್ಲ ಒಂದುಲ
ಮನೆಯಿಂದಾಲದಲ್ಲಿ ಜಲಿ ಇರೋದು
ಹ್ಮ ಹಾ
ಆಕ್ರ ಬೆಳ್ಳುಳ್ಳಿ
ಬಿಳ್ಳಳ್ಳಿ ಇನ್ನುೂ ಹದನೈದು ದನ್ ಬೇಕು
ಯ ಬಂದಿಲ್ವಾ
ಆಕೆ
ನಮಚಾರ ಬದಲವಲ
ಬತಾಕ್ಕೆಣಕವ ಇತ್ತುತ್ತು ಮಳೆ ಇತ್ತಕನ ಅದ ಜೂನ್ ಜೂನ್ಲಿ ಅಕಷ ಡಿಸ್ಟ್ರಿಬ್ಯೂಟ್ ಮಾಡಿನ ಕೊಂಚ ಲಂಚು ನೆಲವು ಲಂಚುದ ಮಂಚು ಮಂಚು ಒಂಚೂ ಒಂದಡಿಯ ಏನ್ ಸಮಾಚಾರ ಮಲ್ಕರ್ಟ್ ಸಿ ಹೊಸನು
ಹಾ
ನೆಲ್ಲ ತ ನೆಲ್ಲಲ್ ತಯ ತರದು ಸ ಹಚಕಿ
ಮಹೇಶ್ ಚಂದ್ರ
ಭನ್ನ
ಹ್ಮ ಯಾಕ ಬಂದ್ರು ಈಗ ಹ
ಏಾನೂ ಕೆಲ್ಸಿಲ್ಲ ಅಂಗ್ರೆ ಇವತ್ತು
ವಿರಾಮವಾಗಿದ್ದಾರೆ ಹಂಚಿವಸಿಂದಿ ಅ ಮುಗ ಹೆಂಚಿ ಹ ಸಾಕಬಿಡಿ ಮಹೇಶ್ ಚಂದ್ರ
ಕೆಲಸ ಯನು ಇಲಪತತಿ
ಮನಿಂಗ್ ಲೈನ್ ಇ ಎಷ್ಟುತಕ್ಕ ಆಗದೇ
ನಿ ಮನರಗೈತು
ನಿದ್ದ ಮಾಡಿರೋನ ಈಗ ನೀವ್ ಮಾಡ್ದಪ್ಪೋಣ
ಹ್ಮ
ಹ್ಮ್ ಹ್ಮ್ ಹ್ಮ ಹ್ಮ್ ಅಲ್ಟ್ರಾ ಚುರಿಖಂತ ಚೆನ್ನಾಗದಾವ
ಏನ್ ಸಮಾಚಾರ ಮಳೆ ಹಯ್ಬ ಕಣ ಮಳೆ ಹೋದ್ರ ಆಯ್ತಾವ ಮಳ ಮಳೆ ಹಯ್ಬೇಕು ಮಳೆ ಹೋದ್ರ ಆಯ್ತವ ಇಲ್ಲ ಅಂದ್ರೆ ಇಲ್ಲ ನಿಮಚರಿ ನಿನ್ನೆ ಉತ್ತರ ಸುಮರ ವಾಸಿನ